ಹಲೋ ಕೇಳಿಸ್ತಿಲ್ಲಾ?
ಹಾಂ ಕೇಳಿಸ್ತಿದೆ ಹೇಳಿ.
ಆ ನಮಸ್ಕಾರ ಏನ್ ಮಾಡ್ತಿದ್ದೀರಾ?
ನಮ್ಸ್ಕಾರ ನಾವು ಇದೀವಿ ಸುಮ್ನೆ ಏನ್ ಮಾಡದು?
ಊಟ ಆಯ್ತಾ?
ಆ ಆಯ್ತು ನಿಮ್ದಾಯ್ತಾ?
ಆ ಆಯ್ತು ನೀವು ಎಲ್ಲಿರೋದು? ನಾವು ಇದ್ದೀವಿ ಸುಮ್ನೆ ಕುತ್ಕೊಂಡು. ಮನೆಲ್ಲಾ ಹಾಸ್ಟಲಲ್ಲಾ ಇರೋದು? ಹೌದಾ?
ಟಲ್ನಲ್ಲಿದ್ದೀವಿ.
ಹೌದಾ ಹ್ಮ್ ಮತ್ತೆ ಊಟ ಆಯ್ತಾ?
ಆಯ್ತು.
ಹ್ಮ್
ನಿಮ್ಮ ಹಾಸ್ಟೆಲ್ನಲೆಲ್ಲಾ ಚೆನ್ನಾಗಿದ್ಯಾ?
ಅ ಪರ್ವಾಗಿಲ್ಲ ಚೆನ್ನಾಗಿದೆ. ನಾವು ಸೋ ಆಗ್ಬೇಕಷ್ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊ ಬೇಕಷ್ಟೆ.
ಹೌದಾ ನಿಮ್ ರೂಮಲ್ ಎಷ್ಟ್ ಜನ ಇದ್ದಾರೆ?
ಇ ಆರ್ ಜನ ಇದ್ದಾರೆ. ಹ್ಮ್ ನಿಮ್ಗೆ ಊಟ ಎಲ್ಲ ಚೆನ್ನಾಗ್ ಕೊಡ್ತಾರ. ಅವರು ಎಲ್ಲಾ ಕಡೆಯಿಂದನೂ ಬರ್ತಾರಲ್ವಾ
ಆ ನಿಮ್ದ್ ಯಾವೂರು?
ನಮ್ದು ಯಾವ್ದು ಊರು ಬಿಡಿ.
ಹೇಳಿ ಪರವಾಗಿಲ್ಲ
ಹಂಗೆಲ್ಲಾ ಹೇಳ್ಬಾರ್ದು.
ಮತ್ತೆ ಇನ್ನೇನು ಎಲ್ಲಿಗಾದ್ರೂ ನೀವು ಪ್ರವಾಸ ಹೋ ತಿರಾ
ಹಲೋ
ಹೌದಾ ಹೆಂಗಿತ್ತು ಹೆಂಗಿತ್ತು ನಿಮ್ದು ಕೇಳಿಸ್ತಿದೆ ಹೇಳಿ ಹೆಂಗಿತ್ತು
ಪ್ರವಾಸ ಎಲ್ಲಾ ತುಂಬಾ ಚೆನ್ನಾಗಿತ್ತು
ಯಾರ್ ನಿಮ್ಮ ಸ್ನೇಹಿತರ ಜೊತೆ ಹೋಗಿತಿದ್ದ.
ಹೌದು ನಮ ಸ್ನೇಹಿತರ ಜೊತೆನೆೇ ಹೋಗಿದ್ದಿದ್ದು.
ಹ್ಮ್ ಚೆನ್ನಾಗಿರುತ್ತಲ್ಲ ಆ ತರ ಹೋದ್ರೆ
ಹೌದು ತುಂಬಾ ಚೆನ್ನಾಗಿರುತ್ತೆ ನೀವು ಹೋಗಿಲ್ವಾ ನಿಮ್ಮ ಸ್ನೇಹಿತರ ಜೊತೆ.
ನಾಾವವು ಹೋಗಿದ್ವಿ ಅಷ್ಟು ದೂರ ಹೋಗಿಲ್ಲ ಸ್ವಲ್ಪ ಪ್ಪ ಅಲ್ಲೆಲ್ಲ ಸುತ್ತಾಡ್ಕೊಂಡಿದ್ವಿವಷ್ಟೆ ದೂರ ಹೋಗ್ಬೇಕು ಯಾವಾಗಾದ್ರೂ ಹ್ಮ್.
ನೀವು ಬೆಂಗ್ಗಳೂರಲ್ಲೇ ಇದ್ದೀರಾ
ಇಲ್ಲ ಆ ಹಾಸ್ಟೆಲ್ ಅಲ್ಲಿ ಇದ್ದೀವಿ ನಾವು
ಹೌದಾ
ಹ್ಮ
ನೀವು್ ಹೋಟೆಲ್ ನಲ್ಲಿ ಇದ್ದೀರಲ್ವಾ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಣಲ್ವಾ
ಜಾಸ್ತಿ ಮಿಸ್ ಮಾಡ್ಕೊಂತೀ ಆದ್ರೆ ಏನ್ ಮಾಡೋದು ಹೇಳಿ ಓದ್ಬೇಕಂದ್ರೆ ಹಸ್ಲಿಗ್ ಬರ್ಬೇಕಲ್ವಾ ಮುಂಚೆ ಎಲ್ಲಾದ್ರೂ ಇದ್ದೀರ ಫಸ್ಟ್ ನೀವು ಹಾಸ್ಟೆಲ್ ಅಲ್ಲಿ
ಇಲ್ಲ ನಮ್ದ ಫಸ್ಟ್ ಇದೇ ಮೊದ್ಲು ಹಾಸ್ಟೆಲ್ ನಲ್ಲಿ ಇರೋದು.
ಹೌದಾ.
ಹಾ.
ಹ್ಮ್ ನವು ಅಷ್ಟೆ. ಆ ಮನೆಗ್ ಹೋದ್ರೆ ಬರೋಕೆ ಇಂಟ್ ಇಷ್ಟ ಆಗಲ್ಲ.
ಹೌದು
ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕ ಅಂದ್ರನು ಅಷ್ಟೆ.
ಹ ಇಲ್ಲಿಂದ ಅಲ್ಲಿಗ್ ಹೋಗಕ್ಕ ಆಗಲ್ಲ ಅಲ್ಲಿಂದ ಇಲ್ಲಿಗ್ ಬರಕ್ಕ ಆಗಲ್ಲ. ಪಲ್ಲ
ಹ್ಮ್.
ತುಂಬಾ ಊಟನ ಮಿಸ್ ಮಾಡ್ಕೊಂತೀವಿ.
ಮನೆ ಊಟದಲ್ವಾ ನಿಮ್ಗೂ ಅಡಗೆ ಮಾಡಕ್ ಬರುತ್ತಾ.
ಹಾ ನಮ್ಗೂ ಬರುತ್ತೆ.
ಹೌದಾ ಏನೇನ್ ಮಾಡ್ತೀರಾ ಏನೇನ್ ಮಾಡ್ತೀರಾ.
ನಾವು ಮುದೇನ್ ಮಾಡ್ತೀನಿ. ಅನ್ನ ಮಾಡ್ತೀನಿ ಸಾಂಬಾರ್ ಮಾಡ್ತೀನಿ.
ಹೌದಾ ಸಾಂಬಾರ್ ಸಾಂಬಾರ್ ಯಾವ್ ತರ ಮಾಡ್ತೀರಿ. ಸಾಾವ ಸಾಂಬಾರ್ು ಯಾವ ತರ ಮಾಡ್ತೀರಾ ನೀವು ಸ್ವಲ್ಪ ಹೇಳ್ತೀರಾ.
ಹ ಸೊಪ್ಪ ಸಾಂಬಾರು ಮಾಡ್ತೀವಿ.
ಹೇಳಿ ಯಾವ್ತರ ಮಾಡ್ತೀರಾ.
ಮೊದ್ಲು ಹ ಹೇಳ್ತೀನಿ ನೋಡಿ ಮೊದ್ಲು ಸೊಪ್ಪ ತಗೊಂಡ್ಂಬರ್ಬೇಕು ಅಂಗಡಿಯಿಂದ
ಹಾ. ಅದೆಲ್ಲ ತಗೊಂಬರೋದ್ ಗೊತ್ತಿನ ಅಂಗಡಿಯಿಂದಾನೇ ತಗೋಬರೋದದು ಸೊಪ್ಪು.
ಎಲ್ಲಾ ತ ಹೇಳ್ತಿದ್ದೀನಿ.
ಹಾ ಸರಿ ಹೇಳಿ.
ಅದನ್ನೆಲ್ಲ ಕ್ಲಿ ಅಹ ತುಂಬಾ ಚೆನ್ನಾಗಿ ಬಿಡ್ಸಕೊಂಡು.
ಹಾ.
ಮತ್ತೆ ಅದನ್ನ ನೀರಲ್ಲಿ ತೊಳೆದು.
ಹಾ.
ಆ ಮತ್ತೆ ಆಹ ಪಾತ್ರೆಗೆ ಬೇಳೆ ಬೆಳ್ಳುಳ್ಳಿ ಆ ಮೆಣಸಿನ್ಕಾಯ್
ಹ್ಮ್
ಇದನ್ನೆಲ್ಲಾ ಹಾಕಿ ಮತ್ತೆ ಸೊಪ್ಪನು ಹಾಕಿ
ಹ್ಮ್
ಬೇಯಿಸ್ಕೋಬೇಕು ಫಸ್ಟ್ ಮೊದ್ಲು
ಹ
ಹಾ ಮತ್ತೆ ಒಂದು ಎರಡು ವಿಸಿಲ್ ಬಂದಾದ್ಮೇಲೆ
ಹ್ಮ
ಮತ್ತೆ ಕುಕ್ಕರ್ ಓಪನ್ ಮಾಡಿ ಮತ್ತೆ ಒಗಾರ್ರಣೆ ಹಾಕಿದ್ರೆ ಸಾಂಬಾರ್ ಆಗೋಯ್ತು
ಅಷ್ಟೇನಾ
ಹಾ ಅಷ್ಟೇ
ಬಳೆ ಚೆನ್ನಾಗ್ ಮಾಡ್ತ ತಿಂತಾರೆ ಎಲ್ಲಾರೂ ಮನೇೆಯಲ್ಲಿ ಮಾಡ್ತಾರೆ ನೀವು
ಹಾ ಎಲ್ಲಾರು ತಿಂತಾರೆ
ಹೌದಾ
ಹ್ಮ ಯಾಕ ನೀವ್ ಬನ್ನಿ ನಮ್ಮಗೆ ನಾನು ನಾನ್ ನಿಮಗ್ ಮಾಡಿಡ್ತೀನಿ
ಹ ಬರೋಣ ಬಿಡಿ
ಹ ಯಾವಾಗ ಬರ್ತೀರಾ
ಬರ್ತಿ ಬರೋಣ ಯಾವಾಗದುೂ ಹಂಗೆ ಮತ್ತೆ ಇನ್ನೇನು
ಹೇಬೇಕು
ಹಏನ್ ಆಯ್ತ
ಮತ್ತೆ ನೀವೆಲ್ಲೂ ಪ್ರವಾಸ ಹೋಗಲ್ವಾ
ನಾವು ಹೋಗ್ ಯಾವಾಗಾದ್ರೂ ಹೋಗ್ತಿೀವಿ ಅಷ್ಟೇ ಮೊನ್ನೆ ತಾನೇ ಹೋಗಿ ಬಂದ್ವೆ
ಹ
ಹ್ಮ್ ಹೋಗೋದ ಯಾವಾಗಾದ್ೂ ನಿಮ್ಗೆ ಕಾಲೇಜ್ ಎಲ್ಲ ಹೋಗ ಪ್ಪನ್ ಆಗೈತಾ
ನಮ ಕಾಲೇಜು ಮುಗ್ದಿದೆ ಮತ್ತೆ ಓಪನ್ ಆಗುತ್ತೆ
ಅದೆ ಇವಾಗ ರಜೆಗ್ಲಾ
ಹಾ ರಜೆ
ಹ್ಮ್ ಹ್ಮ್ ಹ್ ಏನಾದ್ರೆ ನಮಗೂ ರಜಾನೆ ಕಾಲೇಜ ನಾಳೆಯಿಂದ ಹೋಗ್ಬೇಕು
ಹೌದಾ
ಹ್ಮ್
ಮತ್ತೆ ನೀವ್ ಮನೆಗ್ ಹೋಗ್ ಬಂದ್ರಾ ರಜೆಯಲ್ಲಿ.
ಹೋಗಿ ಬಂದ್ವೆ ಇನ್ನ ಕಾಲೇಜು ಸ್ಟಾರ್ಟ್ ಆಗುತ್ತ ತಲ್ವ ಅದಕ್ಕೆ ಬಂದ್ಬಿಟ್ವೆ ಮತ್ತೆ ಕಾಲೇಜ್ ಹೋಗಲ್ಲ ಪ್ಪನ ಆದವಾಗೆ ಒಂದ್ ವಾರ ಬಿಟ್ಕೊಂಡ್ ಹೋಗೋದ್ ನಾವೆಲ್ಲಾ
ಹಾ
ಅಷ್ಟೇ ಯಾರು ಹೋಗ್ತಾರೆ ಯಾರು ಬರಲ್ಲ ಅಷ್ಟು ಜನ ಇಲ್ಲ
ಹೌದೌದು ಎಲ್ಲಾರೂ ಪಾಪ ಮನೇಲಿ ಇರ್ತಾರೆ ಹಾಸ್ಟೆಲ್ ಅಲ್ಲಿರೋ ಹುಡ್ಗಿರ ಎಲ್ಲ ಮನೆ ಮ ತುಂಬಾ ಮಿಸ್ ಮಾಡ್ಕೊ ಇತಾರಲ್ಲ ಅವರೆಲ್ಲಾ ಮನೇಲಿ ಇದ್ದು ಬರ್ತಾರ
ಹೇಗ ಹೋಗಿರುತ್ತೆ ರಿಟರ್ನ್ ಬರ್ಬೇಕಂದ್ರೆ ಆಗೋದೇ ಇಲ್ಲ
ಹೌದೌದು ಮತ್ತೆ ಬರ್ಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ
ಹ್ಮ್
ಮತ್ತೆ ನಿಮ್ಮ್ ಹಾಸ್ಟೆಲ್ ನಲ್ಲಿ ಏನೇನ್ ಅಡುಗೆ ಮಾಡ್ತಾರೆ
ಹ್ಮ್ ಯ ಮಾಡ್ತರ ಚಿಕನ್ ಮಟನ್ ಅವೆಲ್ಲಾ ಬಿಟ್ಟು ಬೇರೆ ಎಲ್ಲಾ ಮಾಡ್ತಾರೆ
ಓಹೊ ಮಾಂಸಾಹಾರಿ ಬಿಟ್ಟು ಸಸ್ಯಹಾರಿ ಮಾತ್ರ ಮಾಡ್ತಾರಾ.
ಹ ನಿಮ್ ಕೊಡ್ತಾರಾ
ಹಾ ನಾವು ಸಸ್ಯಹಾರಿ ಜಾಸ್ತಿ ಕೊಡ್ತಾರೆ ಮಾಂಸಾಹಾರಿ ಕಡಿಮೆ ಕೊಡ್ತಾರೆ
ಹೌದಾ ಹಾ ಚೆನ್ನಾಗಿರುತ್ತಾ
ಹಾ ಮಾಂಸಾಹಾರಿ ತುಂಬಾ ಚೆನ್ನಾಗಿರುತ್ತೆ
ಹ್ಮ
ಸಸ್ಯಾಹಾರಿ ತುಂಬಾ ಅಹ ಅದನ್ನೇ ತಿನ್ನೋದ್ರಿಂದ ಸ್ವಲ್ಪ ತಿನ್ನಕ್ಕ ಆಗಲ್ಲ ಜಾಸ್ತಿ.
ಹ್ಮ್ ಅದೇ ಏನಿದ್ರು ಮನೇಲಿ ಮಾಡೋದೇ ಚೆನ್ನಾಗಿರೋದು ಅಮ್ಮ ಕೈಯಿಂದ ಮಾಡಿದ್ರೆ ಒಂತರಾ ಚೆನ್ನಾಗಿರುತ್ತೆ
ಹೌದೌದು
ಅಲ್ವಾ
ಹೌದೌದು.
ಹ್ಮ್. ಅವ್ರ ಎಷ್ಟೇ ಚೆನ್ನಾಗ್ ಮಾಡ್ಲಿ ಅದು ಮನೆ ಊಟ. ಮನೆ ಊಟಾನೆ ಇದು ಅದೇ.
ಹಾ ಮತ್ತೆ ನೀವು ಹಾಸ್ಟಲನಿಂದ ಎಲ್ಲೂ ಹೊರಗಡೆ ಹೋಗಲ್ವಾ.
ಹೋಗ್ಬೋದು ಆದ್ರೆ ಆದ್ರೆ ನಾವು ಹೋಗಲ್ಲ ಯಾರು ಹೋಗೋರು ಮೇಲೆಯಿಂದ ಕೆಳಗಡೆ ಬರೋ ಶಲ್ಗಡನೆ ಓಟಗುತ್ತಾ ಅದೆಲ್ಲ ಯಾರು ಕೆಳಗಡೆಗೆ ಹೋಗೋದು ಇರೋದು
ನೀವು ಕೆಳಗಡೆ ಬರಲವ್
ಬರ್ತೀವಿ
ಅವಾಗ ಹೊರ್ಗಡೆ ಹೋಗಿ ಬರ್ಬೋದಲ್ವಾ
ಹೋಗ್ಬೋದು ಯಾಕ ಕಾಲ್ ನವುತ್ತೆ ಸುಮ್ನೆ ಯಾಕೆ ಅಂತ
ಹೂ ಹೌದಾ
ಹ್ಮ್ ರೂ ಬೆಡ್ಮೇಲೆಯಿಂದ ಆಚೆ ಎದ್ದು ಬರಕ ಎದ್ದಲ ಅದಕೆ ಬಾಳ ದಿನ ಬೆ
ಮತ್ತೆ ನೀವು ಕಾಲ ಹೆಂಗ ಹೋಗ್ತೀರಾ
ಅದು ಹೋಗ್ಬೇಕು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೆ ಇವಾಗ ರಜೆ ಅಲ್ವಾ ಅದೇ
ಹೋ ಅದಕ್ಕೆ
ಹ್ಮ್
ಹ್ಮ್ ಹೇಳಿ ಹೇಳಿ
ಕಾಲೇಜ್ ಅಂದ್ರೆ ಹೋಗ್ಬೇಕಾ ಅವಾಗವ ನಾವು ಟಮಟೊ ಅನ್ನ
ಓ ಹೊ ಹೌದಾ ನಾವು ದೋಸೆ ತಿಂದ್ವಿ
ಹೌದ ಹಾ
ಹ್ಮ್
ಇನ್ನೇನ್ ಮತ್ತೆ ಸಮಾಚಾರ ಹೇಳಿ
ಹೇಳ್ಬೇಕು ನಿಮ್ ಕಾಲೇಜಲ್ಲಿ ತುಂಬಾ ಜನ ಹುಡುಗೀರಿದಾರ
ಇದಾರೆ ಸರಿ ಆಯ್ತು ನಂಗೆ ಒನ್ ಸ್ವಲ್ಪ ಕೆಲ್ಸ ಇದೆ ಮತ್ತೆ ಸಿಗೋಣ ನಿಮ್ ಜೊತೆ ಮಾತಾಡ್ಕೊಂಡು ಟೈಮ್ ನೆ ನೋಡ್ಲಿಲ್ಲ
ಹೌದಾ ಸರಿ ಆಯತು ಮತ್ತೆ ಸಿಗೋಣ ಹ ಧನ್ಯವಾದಗಳು ಹ ಹ ಹ